ನೀ ಅಲ್ಲ ಹುಡುಗ ನಾಕ ಅಂತ ಕ ಇಡಸಿ ಇದು ಮಾಡ ಗೊತ್ತಾಗ ನಾನ್ು ಭೀ ಮಾಂಗೆ ಇಬ್ರೆ ಡಟ್ಟ
ಬ ಬಾರ ರೈಯನುಡ ಗಟ. ಮಾಡ ಅಂತ ಪರಿಗಡ್ಸಮಕ್ಕ ನೀದ ಪರಿಗ. ಹ.
ಇ ಸರಿ. ಲ್ಲ ಹ. ಹಲೋ ಹಲೋ. ಪಾನ. ಹ ಜೀ ಪ. ಪ್ರ ಅಮ ನೋಡ ಬ ಇೋ ಅಲ್ಲ ಮತ್ತ ಆಯ ಆಯ್ತಾ ಆಯ್ತ ಮಜೆನ ಹ ಿಗೆ ಆನ ಯ ಇ ಕರಿಡ ಸಾವಲ್ಟ ಸುಮ ನಂದ ನ ಮ ಕ ಯಾರ ರೆ ಹೊಸ ಹ ಚ ಹ ಚಲ ಹ ಕ ಸೋ ಕೊಡತೀನಿ
ಹ
ನವು ರತ್ಪ ಗ ಕೆಟ್ಟ ಪಕ ಕೆಮಳ ಕೂಡ ಆಣ ಡ ಆಡ ಚಾಲೂ ಆಗಿದ್ದ
ಹ
ಹಯ ಹ ಕಾಸ್ಟ್ಯೂಮ್
ಹ್ಮ್
ಹ ಕಾಸ್ಟ್ಯೂಮ್ ಹ ಹಾ ಸ ಹೋಗ ಕೆಟ್ಟ ಚಾ ಹ ಹ ಅಂದ್ರ ನಾ ಇವತ್ತ.. ವಿನ ಬ..
ಹದ ಟ ತಾ
ಹ ಹ
ಹ ನನ್ನ ಎ ಚುಕಾಲಿ
ಹ ರಾಜ ದವಾರ್ ಮಾಡ್ತ ಹೇಳ್ಕೊಂಡ್ಬಡ್ತ ನಿಗ ಎಕ್ಸಾಮ್. ಅರಿ.. ಹ ಹ.. ಎಂತ ಸ್ಣೆಂತ ರಾಜಮ್ಮ.. ಹ. ಹಲೋ ಪಾಣಿ ಹೇಳ.
ಮುದಕ ಕೂಡ.
ಹೇ ತಡಿಯಲ್ಲಿ..
ಬಸಾಲೋ ಬಸಾಲೋನ್..
ಅಲಲ್ಲ.. ಹಟ..
ಹ..
ಆತ.. ಲೌಧೇ ನಿಮ್ಮ.. ಕಾಲ ಜನು ಒಬಾನ ಶಣ್ಣೋವ ಬರ್.. ಹೈಬ್ರೋಲ್ ಆಡ್ತೇವ ನಾವು.. ಕೇನ್.. ಟೈಮ್ ಪಾಸ್.. ಸಿರ ಸಾರ.. ಕಪುರ್ ಬಸ್ ಸ್ಟಾಂಡ್ ಕೋಗಬಡಲ ಒಂಥ ಮಕ್ಕಳ.. ಹ.. ಹ.. ಅಂತ.. ಅ ನಂತ. ಬ ನ ಹಿಂದ ನಿನ್ನ ನಿಂದ್ರ. ಒಡಲ್ಲ.. ಡಿಸ್ಪ್ಲೇ ಆಕ್ಸ ಅ ಯ.. ಹ್ಮ್ ನ.. ಅಗ ಅದೇ ಪರ ನಂದೇ ಅವನ್ ಫೋನ್ ಕೊಡ್ನ ಹೊಡ್ತಿಲ್ಲ ಅವೋನ್.. ರುವ ಎಪ್ಪು ನಕಲ್ಲ. ಅದಂತ ಸರಿ. ಕರಕಡೆ ಕೆರಕಡೆ ನಾಮ. ಹಫ ಸಾ. ಎಲ್ಲಿಗತ್ತ ಆಗ್ತದೆ. ಅಲ್ಲಿನ ವಾಲಾ ಹೋಗ. ಬ.
ಚರ್ಚೆ,, ಎಋ.
ಬ. ಪರತಲ್ಲ ಸತ. ಯ ನ ಕೊಡ. ಹ ಹ ಬಡ್ತ ಒಂದನು. ಇನ್ನೊಂದು ಬತ್ತಿ ನೋಡ್ರಿ ಇರ್ಲಿ. ಅಲೊ.. ಹ ಅರಟ್ಟಿಗೆ ಸರಿ. ಅ ನೂರು ಹ ನೂರ ನೂರ ನಿ ವ. ಅವನ್ ಬಟ್ಟಲ್ಲಾನ..
ನಿ ಮಾಡ
ಲ್ಜ ಬಂದ್ರ ಕಾಲೇಜ ಕೊಬ ಅಂದ್ರ ನೀ ಹ ಅ ಸೋಮ ದೇಗಡೆ ಏಳ್ರ್ದೋಗರೋ ಕಾಲಾ ಅಲ್ಲ ಏ ನಮ್ಮಂಬಲ್ಲ ಅ
ಆಯ್ತ್ ನೀ ಇಬ್ಬರು ಹೊಡದಾಡ್ಸ ಆಯ್ತರಿ ನೀಮ ಯ
ಹ
ಕವಿಯ ಮನ ಪಾರ್ಪ ಮನ ಪಾರ್ ಹ ಆಯ್ತು ಇವನ್ ನೋಡ್ದ ಆಡ್ತಾವ ಇವನುನ್ ನೋಡ್ದ ಆಡ್ತವ ಯುುವ ಶಿಲ್ಲಯ ರಾಜಾ ಆ ನಂದ್ಯ
ಾ ನಿ ಮಾ ಸುಲ್ ಆಬಡ ಮಾಡು ಬಿಗೆ ಹೇಳಿಲ್ಲ ಟ ಹ್ಮ ಇಲ್ಲ ನೀ ನೀ ತ
ನ್ ತಗತ ಬೀರೆಗ ಮುನ್ನೂ ರೂಪಾಯಾ ಏನುವಾ ಅವನು ಇನ್ನಂದ ಬಳಗ
ಅದ
ನೂ ಎಸ್ಬೋದ ನಾನು ಎರನೂರ ಎಪ್ಪತ್ತ ಎ
ಅ ರ ಗಬನ್
ನೂರಾಯಪ್ಪ
ಹ ಯಾರ್ ನೀನು ಎಡೆಬೇಕು ಹ ಅಲ್ಲ ಮೊಗೇಚ್ ಬಂದು ಮತ್ತೆ ಯಾಕ ಯಾಕ ಆಯ್ತ ಎಲ್ಲ ಮಲಿಕೊಂಡರೆ ಊಟ ಆಯ್ತು ಅಷ್ಟು ದಿಸ ಎಲ್ಲಿದರಲ್ಲ ಹ್ಮ್ ಅಡವರ್ಕೆ ಆಗ್ತಾನ ಬಂದ ನ ವಿಕ್ರಾಂತ್ ಆಯ್ತಲ್ಲ ಎರಡು ಕಾಲವರ್ ಬಿಟ್ಟು ಬಾ ಏಳುನೂರು ಆನೂರು ಐ್ತ ರ ಯಾಪರ್ ತಕೊಂಡು ಹೋಗ್ವ ಕೆಲ ಸಿಮ ಆರುನರು ಯುವತೂ ಇವ ಐ ಆ ಅಂತ ಕಡ ಡೈಲಾಗ ಇ ಯಾರಿಗ್ ಹಚ್ಚಿದ್ದಿ ಯ ನ ನೀ
ಆಯಬಲ್ ಕೊಟ್ಟುಬಿಳ್ಳ ಅಂತ ಹೇಳ್ತೀನಿ ಯಾರಿಗೆ ಅವನಿಗೆ ಹೇಳೋದಿಲ್ಲ ಏ ಕೊಡಲ್ಲ ಅಂದವ ಆಯ್ತ್ ಕೊಡ್ಬೇಡ ಅಂದೆ ನಾನು
ಹಾ ಆಯ್ತು ಾಾ ಹೌ
ಅಲ್ಲೇ ಕೇಳಿಸಕೋ ಬರಬೇಕಲೈ ನೀ ಬರ್ತಾನ ಅಂತ ಗೊತ್ತದ ಎಣ ಮರ್ಯ ಬರ್ತಾನ ಯಾವ ಕಲಪ್ತಿ ಪಾನಿ ಅದರಿತ್ತ
ಹ್ಮ್
ಕರಿಗ ನೋಡ ಹಚ್ಚತ್ತನ ಹಚ್ಚಿ ಸೂಳೇ ಮಕ್ಕಳು ರಾಜ ಆಗ್ಬಿಟ್ಟವ್ನೆ ಅವನಕ್ಕ ಫೋನ್ ಮಾಡಿದಾಗ ಮೂರ್ನಾಕ್ ಜೀರೋ ಮಾಡಿರ್ಲಿ ಜೀರೋ ಮಾಡಲಿ ಆರ್ಡರ್ ನಾ, ಎರಡು ಜೀರೋ ಮಾಡೋರೆ ಸೂಳೆಮಕ್ಕಳು ಲೊಂಡೆ ಅಚ್ಚಬೆಕಣ್ಣಲೇ ಬರಿ ಅಚ್ಚ ಅಚ್ಚೆ ನಿನಗೆ ಹತ್ಲೇನು ಹಠ ಬಿಟ್ಟುಬಿಡು ಲೆಕ್ಕ ಮುಕ್ಕವತಿ ಐಕತ್ತ ನ ತುಲನ ಯಾರ್ ಕಟ್ ಮಾಡ ತೊಳ ಮ ಬೇಕತ್ತ
ಹ
ಫೋನ್ ತಾಯಿಇಲ್ಲಿ ನಂದೇ ಹೋಗಿದ್ದಾಲ್ ಸೆಂಟ ಪೋನ ನೋಡಿಲ್ಲ ಸೆಂಟ ಬರಿ ಮಾತನಾಡಿದ ತುಲ ಅದೇವು ನೀ ತ ಇಲ್ಲ ಅನಾವೌನ್ ತುಲ್ ಆಡಲಿ
ಹ್ಮ
ಹಾ
ಹ್ಮ ಅಟ್ಟ ಕೆರ ಕಪ
ಅದಾಗ
ರಿಸೆಟ್ ಹಾಕು ಅಂದ್ರೆ ರೀ ರೀ ಪ್ಲೀಸ್ ಹಾಕು ರಿಸೆಟ್ ಹ್ಮ ರೇಷಟ್ದ ಆಕಡೆ ವಕ ತ ಅವಕ ಮ
ಹ
ಅಗಲೈ ನಿನ್ ಕೂಡ ಅದಿನೆಂತೂ ನಿಮಿಷ ಒಂದಲ್ಲ ಸಾವಿರದ ಎಂಬತ್ ಒಂಬತೂ ಬಂದದೆ ಯಾರ್ದು ಸ್ಕೋರ್ ನಿಿಂದ ಹ್ಮ್ ಅಾ ಎೋಟ್ಟ ಹದ್ಿನಾರು ನಿಮಿಷ ಅಲ್ಲ ಹ್ಮ್ ಹದ್ಿನಾರು ನಿಮಷ
ಲ ಇಲ್ಲ ನೋಡಿ ಆಗ ಹೇಳ ಹೇಳ
ಅರ್ಬಂಜಿತ ಹೈ ಅದು ಸರು ಭರ ಹ ನ
ವಯಕನ ವಯತ ಅಡ
ಬರಿಯಾ ಅ
ನೆಟವರ್ಕ್ ಕಲ್ಲ ಅ ಯಾವ ಪನದನಂದ ನಾ ಎಲ್ಲಿ ರಾಜನು ಒಂದ ಸಾವಿರ ಬಿಟ್ಟ ಉಂಟು ನ ಸಸ ಪಾಕ್ಕ್ಕ ಚನ್ನ ಅದು ಮ್ ಮಕ್ಕಳು ಎನ ಟಾಸ್ಕ್ ರ್ಸ ನ್ ಮಕ್ಕಳು ಬೇಕತ್ತ
ಸ ಸಗ ಕಡೆ ಮಬ
ಎಲ್ಲ ಬಂದಣ